ಓ
ಹಲೋ
ಹಲೋ
ಎನ್ ನಾಡದದ ಕಾಶಿನಾಥ್.
ಏನ್ಡದಲ್ರಿ ಪಜ್ಜಲ್ವಾರೆ ನಿಮ್ದು.
ನಮ್ದ್ ಯಾನ್ ಇಲ್ಲಪ್ಪ.
ಹ್ಮ್ ಊಟಾ
ಆಯ್ತ್ ನೋಡ್ ನಿಮ್ದು.
ನಮ್ದಯ್ತು ಏ ಏ ಎಲ್ ಹೊಲ್ದಲ್ಲಿ ಏನ್ ಹಾಕ್ತೀರಿ.
ನಂಬಲಿ ಕಬ್ಬ ತೋಗರಿ ಹಚ್ಚಿವಿ ಈಗ.
ಹಾ ಎಷ್ಟ ಎಕ್ರೆ ಕಬ್ಬು.
ಈಗ ಒಂದ್ ಎಂಟ ಎಕ್ಕರ್ ಕಬ್ಬ ಹಚ್ಚಿವಿ ಈಗ ಮತ್ತ ಆ. ಕಲಂಗಡಿ ಹಚ್ಬೇಕ ಅಲ್ಲತ್ತಿವಿ.
ಹಾ ಕಲ್ಲಂಗಡಿ ಎಷ್ಟ ಎಕ್ರೆ ಹಚ್ಚಬೇಕ ಅಂತ್ ಮಾಡಿದ್ರಿ.
ಸುಮ್ ಇದ್ದೋಟ ಹಚ್ಚಬೇಕ್ ಅಂತ ಮಾಡಿವಿ.
ಹ್ಮ್ ಕಲ್ಲಂಗಡಿ ಹೆಂಗ್ ರೇಟ್ ಐತಿ.
ಕಲಂಗಡಿ ಅದೇ ಅದ ಅ ಮಾರ್ಕೆಟ್ ರೇಟ್ ಮ್ಯಾಗ ಹೋತಾ ಮಾರ್ಕೆಟ್ದಾಗ್ ಹ್ಯ ಯಾವ್ ತರ ರೇಟ್ ಇರತ್ತ ಅದರ್ ಮ್ಯಾಲ. ಲಾಬ ಆತದ.
ಹ್ಮ ಮತ್ತೆ ಕಬ್ಬು ಮಾರ್ಕೆಟ್ ಬೆಲೆ.
ಅದೇನಿಲ್ಲ ಅದ ಅ ಅದ ಅದರ್ದ ಮಾರ್ಕೆಟ
ಅದೇ ಪಿಕ್ಸ್ ರೇಟ್ ಎಸ್ಟ ಮೂರ ಸಾವ್ರ ಪ್ರತಿ ಟನ್ನಾ ಕ್ವಿಂಟಲ
ಓನ್ ಟಣ್ಣಿಗಿ ಮೂರ ಸಾವ್ರದ ಐದ್ ನೂರ್.
ಓ ಹ್ ನಾವಂತ್ರು ಬತ್ತಾ ಹತ್ತಿವಿ.
ಹ್ಮ ಮತ್ತ್ ಹತ್ತ್ಯವ
ಹಾ ಹದ್ನೈದ ಎಕ್ರೆ ಬತ್ತ ಹಾಕ್ತಿವಿ ಅದ ಅದರ್ದ ತಳಿ ಯಾವ್ದಪ್ಪ ಅಂದ್ರ ಕೆ ಎನ್ ಎಮ್ ಡಬಲ್ ಸೆವೆನ್ ಫಾಯಿ. ಹಾ
ಅವ್ಬಿ ತಳಿ ಇರ್ತವ್ಯಾನ. ಬ್ಯಾರೆ ಬ್ಯಾರೆ ಬತ್ತ ಇರ್ತಾವೇನ.
ಹ್ಮ್ ಅಂದ್ರೆ ಅದು ಎಕ್ರೆಗೆ ಐವತ್ತರಿಂದ ಅರವತ್ ಚೀಲ ಕೊಡತ್ತ.
ಅರವತ್ ಚೀಲ ಅಂದ್ರ ಎಷ್ಟ ಟನ್ ಆಗ್ಬೋದ ಅದು.
ಹ ಅರವತ್ತ ಚೀಲ ಅಂದ್ರೆ ಅರು
ಅಲ್ಲ ಟನ್ ಟನ್ ಕುಂಟಲ್ ಎಸ್ಟ್ ಟನ್ ಎಸ್ ಕುಂಟಲ್ಲ ಆಗಬೊದ.
ಹಾ ಏ ಹ ಕ್ವಿಂಟಲ್ ಗಪ್ಲೆ ಕು ಕ್ವಿಂಟಲ್ ಒಂದು ಅ ಮೂವತ್ತೈದರಿಂದ ನಲವತ್ ಕುಂಟಲ್ ಆಗ್ಬೋದು.
ಕುಂಟಲ.
ಹಾ
ತ್ರಿಂಗದ
ಹ್ಮ್
ಅದ್ ಎರಡ್ ಸಾವಿರದ ಎರಡ್ನೂರ ಅಲ್ಲಾ ಒಂದ್ ಕ್ವಿಂಟಾಲ್
ಹಾ ಆದ್ರೆ ನಾವು ಕ್ವಿಂಟಲ್ ಲೆಕ್ಕ ಮರವಾಗಿಲ್ಲ ಒಂದು ಒಂದು ಒಂದ್ ಬ್ಯಾಗ್ಗೆ ಎಪ್ಪತ್ತೈದು ಕೆಜಿ
ಯಾರ್ ಬೇಕದ ಮಾಡತ್ರಿ
ಅಂದ್ರೆ ಈಸದ್ದ ಅವೇ ಗೋಣಿ ಚೀಲ ಇರ್ತಲ್ಲ ಅವ್ನೇ ಯಪ್ಪ ಒಂದು ಚೀಲಕ್ಕೆ ಒಂದು ಕಿಂಡಲ್ಗಪ್ಲ ಮಾರೋಗಿಲ್ಲ ತಗ ಕೋಳ್ಳಿ ಅದನ್ನ ಏನ್ ಮಾಡ್ತೀವಿ ಎಪ್ಪತ್ತು ಎತ್ತೈದು ಕೆ ಜಿ ಅಂತ ಮ ಮಾಡ್ತೀವಿ ಒಂದು ಎಪ್ಪತ್ತೈದು ಕೆ ಜಿಗೆ ಹದಿನೆಂಟುನೂರ ಎಪ್ಪತ್ತು ರೂಪಾಯಿ ಐತೆ ಹ ನಾವು ಕ್ವಿಂಟಲ್ ಗ ಕಪ್ಲೆ ಮರಲ್ಲ ಒ ಬ್ಯಾಗ್ ಒಂದ ಬ್ಯಾಗ್ ಕೊಟ್ಟು ಎಪ್ಪತ್ತೈದು ಕೆಜಿ ಒಂದ್ ಬಾಗ್ ಲೆಕ್ಕ ಮಾಡ ನ ಒ ಒ ವರ್ಷ ಒಂದು ಹದ್ನಾಾಕು ಎಕರೆ ಕೊಡಿ ಒಂಬೈನೂರು ಬ್ಯಾಗ್ ಆಗಿವೆ
ಏ ಏ ಜಾಗ
ಒಂಬೈನೂರು ಬ್ಯಾಗ ಒಂದ್ ಬ್ಯಾಗಿಗೆ ಏನ ಅಂದ್ರರು ಹದ್ನಂಟ್ನೂರ ಎಪ್ಪತ್ತು ರೂಪಾಯಿ ಇದ್ದಂಗೆ ಚಲೋ ಹೇಳವ್ರೆ ಬಂತಂದ್ರೆ ಚಲೋ ಲಾಭ ಆಗತ್ತೆ ಅದಕ್ಕೆ ರೋಗ ಮತ್ತೆ ಯಾವವು ಇಂಥವೆಲ್ಲ ಗೊಬ್ಬರ ಎಲ್ಲ ಕರೆಕ್ಟ್ ಹಾಕ್ಬೇಕು
ಹಪ್ಪತ್ ಮೂರ್ ಬ್ಯಾಗ್ ಅಂತಾರ ಮೂರ್ ಬ್ಯಾಗಿಗೆ ಒಂದ್ ಲಕ್ಷದ ಎಂಟು ಸಾವಿರ ಆಯ್ತು
ಹ್ಮ್ ಹ್ಮ್ ಅಷ್ಟೇ ಬರ್ತಾ ಆರಾಮ್ ಆಗ್ತದ್ ಲಕ್ಷ ತನ ಬರ್ತ ಚಲೋ ಯೆ ಮ್ಯಾನೇಜ್ಮೆಂಟ್ ಮಾಡಿರರಿ
ಒ ಲಕ್ಷದ ಎಂಬತ್ ಸಾವಿರ ಒಂದು ಲಕ್ಷದ ಎಂಬತ್ ಸಾವಿರ ಅಂತೂ ಹತ್ತು
ಹರ್ಜೆಂಟ್ ಲಕ್ಷ
ಹಾ ಅದು ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ತ ಹಂಗ್ ಬರುತ್ತಾ ಆದದ್ರ ಅವ ಏನಿಲ್ಲಾ ಅಂದ್ರೂ ಖರ್ಚು ಒಂದ್ಐ ಲಕ್ಷ ಆಗಿರತ್ತ
ಹಾ
ಹ ಹ ಅದ್ರಿಂದ ಲಾಭ ಬರುತ್ತೆ ಅ ಭತ್ತ ಮಾಡದ್ರೆ ಲಾಭ ಐತೆ ಆದ್ರೆ ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು
ಲಕ್ಷ ಲಕ್ಷ ಲಾಭ
ಹ್ಮ್ ಮ್ಯಾನೇಜ್ಮೆಂಟ್ ಮಾಡದ್ಮ್ಯಾಗ ಹೋಗುತ್ತೆ ಒಂದೊಂದ್ ಟೈಮ್ ದ ವರ್ಷ ನಮ್ದು ನಷ್ಟ ಆಗಿತ್ತು ಅಂದ್ರೆ ಎಕರೆಗೆ ಐವತ್ತು ಐವತ್ ಶೀಲ ಬರಬೇಕು ಚಲೋ ಅಂದ್ರೆ ಹೋ ಸರಿ ಬರ ಮೂವತ್ ಬಂದಿತ್ತು ಮತ್ತೆ ಬ್ಯಾಸಿ ಪೀಕ್ ಎರಡ್ ಹಪ್ಪಾಗಕ್ತವಿ ನಾವು ಒಟ್ಟ ವರ್ಷಕ್ಕೆ
ಹ್ಮ ಬಸ್ತಿ ಒನ್ ಮೊಳಗಾಲ
ಹಾ ಮಳೆಗಾಲಕ್ಕಮ್ಮೆ ಬೇಸಿಗೆ ಕೊಮ್ಮೆ ಆಗ್ತದೆ ಮನೆ ಬೇಸಿಗೆಯಲ್ಲಿ ಚಲ ಬಂದಿದೆ ಎಕರೆಗೆ ಐವತ್ತು ಚಲೋಂಗ ಬಂದಿದೆ ಮಳೆಗಾಲಕ್ಕೆ ಬರೀ ಮೂವತ್ತು ಚಛಲ ಬಂದಿದೆ ಮಳೆಗಾಲದಲ್ಲಿ ನಷ್ಟ ಆಗಿದೆ ನಮಗೆ ಹ್ಮ್
ಜಾಸ್ತಿ ಮಳೆ ಬಂದ್ರರು ಏನ ಏರ ಆತನ್ ಗ
ಮಳೆ ಅದಕ್ಕ ಏನಿಲ್ಲ ಆದ್ರೆ ಮಳೆ ಯಾವಾಗ ಬರ್ಬಾರ್ದಪ್ಪ ಅಂದ್ರೆ ಅದು ಪೂರಾ ಭತ್ತ ಎಲ್ಲಾ ಕಾಳಾಗಿ ಇರುತ್ತೆ ಮತ್ತೆ ಮಳೆ ಬಂತಂದ್ರೆ ಆ ಭತ್ತದ ತೆನಿಗಳು ತಳಕ್ ಬಿದ್ದ್ ಬಿಡ್ತ
ಯ ಬತಕ ನೀ ರಂಗ
ನೀರು ಕ್ಯಾನಲ್ ನೀರು ಕ್ಯಾನಲ್ ನೀರು ಇರುತ್ತೆ
ಎರ ಹತ್ತು
ಹ ಹ ಏನಂದ್ರು ನೀರು ನಿಂದ್ರಿಸಬೇಕ ಅದ್ರಲ್ಲಿ ಆ ಚ ಚೌಕ ಆಕಾರದಲ್ಲಿ ಒಟ್ಟ ಕಟ್ಟಿರ್ತೇವೆ
ಹ್ಮ್
ಅಲ್ಲಿ ನೀರ್ ನಿಂದ್ರಿಸ್ಬೇಕು ನಾವವು ನೀರ್ ನಿಂದ್ರಿಸಿ ಏನಿಲ್ಲಾ ಅಂದ್ರೂ ಒಂದು ಅಹ್ ಆ ಹತ್ತು ಸೆಂಟಿಮೀಟರ್ ನೀರ್ ನಿಂದರ್ಸ್ ಬೇಕು ನಾವು ಆ ಭತ್ತದ ಇದರಲ್ಲಿ ಕೆ ಹಾ ಹಾ ಯಾವಾಗಪ್ಪ ಬಾಳ್ ನೀರ್ ಬೇಕಪ್ಪಾ ಅಂತಂದ್ರೆ ಕಾಳ್ ಕಾಳ್ನಲ್ಲಿ ಆ ತೆನೆ ತೆನೆ ತುಂಬಕೋ ಒತ್ತನಾಗ ಬೇಕಾಗುತ್ತೆ ಮತ್ತೆ ಮತ್ತೆ ನಾಟ್ಯ ನಾಟಿಗೆ ಮಾಡಿದಾಗೆ ಬೇಕ್ ಕಗುತ್ತೆ ನಾಟಕೆ ಮಾಡಿದಾಗ ಬೇಕಾಗುತ್ತೆ ಇಲ್ಲಾಂದ್ರೆ ಮತ್ತೆ ಅವಾಗ ಎನಿ ಟೈಮ್ ನೀರ್ ಇರ್ಬೇಕ್ ಅದ್ರಲ್ಲಿ ಆದ್ರ ದೆ ಬಾಳ ಈ ಟೈಮ್ ದಾಗ ಮಾತ್ರ ಬಾಳ ಇರ್ಬೇಕು ನೀರು
ನಾಟಿಗೆ ಮಾಡಿದಾಗ ಮತ್ತೆ ಭತ್ತ ತೆನಿ ತುಂಬೊಗ
ಹಾ ತೆನೆ ತುಂಬುವಾಗ ಅವಾಗ ನೀರ್ ಬಾಳ ಇರ್ಬೇಕು
ಹ್ಮ
ಮಾಡಿದ್ರೆ ಚಲೋ ಲಾಭ ಐತೆ ಆದ್ರೆ ಅದಕ್ಕೆ ಸ್ವಲ್ಪ್ ಪ ರಸಗೊಬ್ಬರ ಮತ್ತೆ ಗೊಬ್ಬರಗಳು ಹಾಕ್ಬೇಕಾಗುತ್ತೆ ಅದೇ ಮಣ್ ಣ್ಣಿನ ಫಲವತ್ತೆ ಕಮ್ಮಿ ಆಗುತ್ತೆ ಅದ್ಕ
ಯಾಕ
ಅದಕ್ಕ ಭತ್ತ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಂದ್ರೆ ಮಣ್ಣು ಸೊಳ್ ಆಗುತ್ತೆ ಮಣ್ಣಿನ ಲವಣ ಲವಣ ಕನಿಜಗಳೆಲ್ಲ ಇರ್ಕೊಂಡಬಿಡತ್ತೆ ಭತ್ತ.
ಭತ್ತ ಮಾಡುದ್ರ ಅಂತ
ಹಾ ಅದ್ರಿಂದ ಅದಕ್ಕೆ ಇವರು ಕೃಷಿ ವಿಜ್ಞಾನಿ ಗಳು ಏನಂತಾರೆ ಅಂದ್ರೆ ಭತ್ತ ಭತ್ತಗಳನ್ನ ಬಹಳ ನೀರು ಇಡಬೇಡಿ ಸ್ವಲ್ಪ ಕಡಿಮೆ ಕಡಿಮೆ ನೀರ್ ಇಡ್ರಿ ಅಂತ ಹೇಳ್ತಾರ ಆದ್ರೆ ರೈತರು ಕೇಳಲ್ಲ ಯಾರ್
ಬಳತ್ತ
ಹಾ ಕಬ್ಬಿಗ್ ನೀರ್ ಹೆಂಗ್ ಇಡತ್ರಿ
ನಾವು ನಾವು ಡ್ರಿಪ್ ಮಾಡಿವಿ ಡ್ರಿಪ್ ಮುಖಾಂತರ ನೀರ್ ಬಿಡ್ತೀವಿ
ಹಾ ಡ್ರಿಪ್ ಮುಖಾಂತರ ನೀರ್ ಬಿಡ್ತೀರಿ
ಹ್ಮ್
ಹ್ಮ್ ಡ್ರಿಪ್ ಮುಖಾಂತ ನೀರ್ ಸಾಲ್ತಾವ
ಡ್ರಿಪ್ ಮೂಖಂತರ ಆರಾಮ್ ನೀರ್ ಸಾಲ್ತಾವ. ಯಾವಾಗ ಬೀ ಲೈಟ್ ಲೈಟ್ ಯಾವಾಗ ಇರ್ತವ್ ನೋಡ ಅವಾಗೆಲ್ಲಾ ನೀರ್ ಬಿಡ್ತಿವಿ ಹಂಗೆ ಚಾಲನೆ ಇರ್ತನ್ ಬ್ರಿಟ್ರ
ಇಂದ್ರೆ ನಿಮ್ ಬೋರವಲ್ ನೀರ್ ಇದ್ದವೆ ಕೊಳುವೆ ಬಾವಿ
ಕೊಳವೆ ಬಾವಿನೂ ಆದಾವ ಬೋರವೆಲ್ ಬಾವಿನೂ ಆದಾವ
ಹ್ಮ ಹ್ಮ್ ಹ್ಮ್ ಅದ್ರಲ್ಲೆ ಅಂದ್ರೆ ನಿಮ್ಮ ಕಡೆ ಕ್ಯಾನಲ್ ಪ್ಯಾನಲ್ ಇಲ್ಲೇನ್
ಏನಿಲ್ಲ ಕ್ಯಾನಲ್ ಪ್ಯಾನಲ್ ಇಲ್ಲ ನಮ್ ಕಡೆ ನಮ್ ಕಡೆ ನದಿ ಹಳ್ಳ ಹ ಅವು ಯಾವು ಇಲ್ಲ
ನಿಮ್ದ ಯಾವ್ ಡಿಸ್ಟಿಕ್ ಅಂದ್ರಿ
ಕಲಬುರ್ಗಿ ಯಾವ್ ತಾಲ್ಲೂಕು ಅಂದ್ರೆ ಕ ಕಂಡೀಶನ್ ಅವ್ರ ನಿಮ್ಮ ಊರನ ಅವರ ಹಾ ಮತ್ತೆ ವಾತಾವರಣ
ನೀರ್ ತಪ್ಪಿ ನೀರು ಇದ್ರೆ ಆಯ್ತಾ ಅವೇನ್ ರೋಗ ಅದ ಏನ್ ಬಿಳಂಗಲ್ಲಿ ಏನೂ ಅದಕ್ಕ ಜಾಸ್ತಿ
ಹಾ ಎಷ್ಟು ವರ್ಷಕ್ಕೆ ಒಮ್ಮೆ ಅದೇ ಬರುತ್ತೆ ಎರಡು ವರ್ಷಕೊಮ್ಮೆ
ಇ ಎಂಟ್ ಎಂಟು ತಿಂಗಳಿಗ್ ಇಲ್ಲ ಒಂಬತ್ತು ತಿಂಗಳಿಗೆ ಕ ಕತ್ತರಿ ಮಾರ್ಬದು
ಹ್ಮ್ ಯಾವ ಸಿ ಯಾವ ಮಂತ್ ನಲ್ಲಿ ಕಟಾವು ಮಾಡ್ತೀರ
ಹ್ಮ ಡಿಸೆಂಬರ್ ಅಲ್ಲೀ
ಡಿಸೆಂಬರ್ದಾಗ ಕಟ್ ಮಾಡ್ತೀರಿ ಅದೆನೇನು ಶುಗರ್ ಫ್ಯಾಕ್ಟ್ರಿ ಕಳಸ್ತೀರೇನೂ ಮತ್ತೆ ಇಲ್ಲಿ ಎಲ್ಲಾನ ತಗೋತಾರ ಬೇರೆದವರು
ಏನಿಲ್ಲ ಫ್ಯಾಕ್ಟ್ರಿಗೆ ಅ ಫ್ಯಾಕ್ಟ್ರ ಕಳಸ್ತೀವ ಅವ್ರೇ ಯಾರಾದ್ ಒ ಒಂದಿಷ್ಟು ಜನ ಬಂದು ಆ ಗೊುತ್ತ ಹಿಡ್ದ ಕಟ್ ಮಾಡ್ಕೊಂಡ್ ಹೋಗ್ಬಿಡ್ತಾರ
ಹ್ಮ್
ಹ್ಮ್
ಮತ್ತ ಅದನ್ನು ನೀರು
ನೀರಿದ್ರೆ ಅದ ಬೆಳದು ಕಬ್ ಬೆಳೆದ್ರೆ ಏನ್ ಲಾಸ್ ಇಲ್ಲ ಏನಿಲ್ಲ
ಹ್ಮ ಅದ್ರಲ್ಲಿ ಖರ್ಚುನ ಬಾಳ ಇರ್ಲಿಕ್ಕಿಲ್ಲ
ಹರ್ಕಿಲ್ಲ ಏನಿಲ್ಲ ಯ ಅದು ಹತ್ತೆ ಪರಿ ಇಷ್ಟು ಖರ್ಚು ಬರ್ತದ ಆಮೇಲೆಸರಿ ಎಣ್ಣೆ ನೋಡಿಬೇಕು ಒಂದ್ಸಾರಿ ಅಂದ್ರೆ ಅದ್ ಮ್ಯಾಗಿನ್ ಸುಳಿ ಇರುತ್ತಲ್ಲಾ ಸುಳಿ ಸಾಯ್ತ ಅಂತ ಎಣ್ಣಿ ಹೊುಡಿತಾರ
ಹ
ಸಾರಿ ಹೊಡಿತಾರ ಮತ್ತ ಅದು ಹೂಲ್ ಸಾಯಲ ಅಂತ ಒಂದು ಎಣ್ಣೆ ಹೊಡಿತಾರ್ತ
ಹಾ ಮತ್ತೆ ಕಬ್ಬು ಬಾ ಕಬ್ಬು ಬಾಳೆ ಎತ್ರ ಬೆಳುತ್ತೇನ
ಹಕ್ಕ ಬಾಳ ಹತ್ರ ಬರುತ್ತ
ಅದು ಅಂದ್ರೆ ಅ ಅದ್ರದ್ದು ಎತಗನ ಉಪಯೋಗ ಆಗತ್ತಲ್ಲ
ಹ ಅದರಿಂದ ಎತ್ಗೊಳ್ಳಿ ಅದು ಮುಂದಿನ ಇದಿರ್ತಲ್ಲ ಚಿಪಾಟಿ ಅದ ಅನಕ ಎತ್ಗೋಳಿ ನೋವು ಆತದೆ
ಹಾ
ಗಾ
ಹ್ಮ
ಗೊಬ್ಬರ ಆಗತ್ತೆ
ಹೇಳತರ ಅಲ ಬಿಟ್ಟ ಟೈಮ್ದಾಗ ಹೊಲ ಚ ಹಾಕ್ಬೇಕು ಅವಾಗ ಮತ್ು ಮಣಿನ ಕಲಕತ್ತ ಹೆಚ್ಚಿಲ್ಲಸ
ಹ್ಮ ಹ್ಮ್ ಗೊಬ್ಬರನ ಆಗುತ್ತೆ ಕಿಡ ರಗಳಿಗ ಆಗತ್ತೆ ಕೇಳಿ ರೈತರಿಗೆ ಉಪಯೋಗ ಆಗತ್ತಾ
ಹ್ಮ್
ಮತ್ತೇ ನೀಗ ತೋಟಗಾರಿಕೆ ಮಾಡೋದಿಲ್ಲೇನು
ಮಾಡ್ತೀವಿ ಇವಾಗ ಅದೇ ಹಚ್ಚಿವಲ್ಲಾ ಇವಾಗ ಒಂದ್ ನಾಲ್ಕಕ್ ವರ್ಷ ಆಯ್ತು ಅದ್ರಿಂದ ನಡ
ಹ್ಮ
ಹ್ಮ
ಇಂತ ಟೊಮಾಟೊ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಅಂತವನ್ ಬೆಳೆಯೋದಿಲ್ಲ
ಬೆಳತಿೀವಿ ಅಂದ್ರ ಜಾಸ್ತಿ ಬೆಳಂಗಿಲ್ನ ಸುಮ್ಮ ನಮ್ ಮನಗ್ ಎಷ್ಟು ಬೇಕ್ತದಲ್ಲಾ ಅಷ್ಟೇ ಬೆಳತಿವಿ
ಹ್ಮ
ಹ ಸುಮಮ್ಮನೆ ಜಾಸ್ತಿ ಮನೆಯಲ್ಲಿ ಮಾರೋರ್ ಬೇಕಲ್ವಾ ಅದ್ರ ಸಾಗಿ ಏನೋ ಅದು ಮಾಡಂಗಿಲ್ಲ
ಹಾ ಸರಲ್ಲ ಮತ್ತೆ ಎಲ್ಲಿ ಎಲ್ಲಿ ಕಲ್ತಿದೀರಿ ನೀವು
ನಾ ಎಲ್ಲ ಗುಲ್ಬರ್ಗದಲ್ಲಿದ್ದೇನೆ
ಹ್ಮ್
ಎಲ ಮನಿ ಹೋಗ ವಾತಾವರಣ ನಿನ್ನು ಮಳೆ ಬರೋ ತರ ಆಗಿದೆ ಮಳೆ ಬರ್ತಿಲ್ಲ ಹ ಅ ಆಯ್ತು ತಗೋ ಮತ್ ಹಚ್ಚಂತೆ
ಹಾ ಕೆ